ಹಲೋ ಕೆಸತದ ಹ್ಮ್. ಏನ್ ಮಾಡತ್ತೀ ವಾ.
ಏನಿಲ್ ನೋಡು ಸುಮ್ ಕುಂತೀನಿ.
ನಾನು ಸುಮ್ಮ್ ಕೂತಿದ್ದೆ. ಮಳೀದು ಬಂದದ?
ಮಳಿ ಈಗೇನ್ ಬಂದಿಲ್ಲವ ಇವತ್ತೇನ?
ಹ್ಮ್ ಹ್ಮ್ ಮಳೆ ನಿಮ್ ಕಡೆ ಬರ್ಲತ್ತಿಲ್ಲ
ಮಳೀನೆ ಬರ್ಲಗದ್ ಬರೇ ಜರ. ಬರೇ ಹನಿ ಹನಿನ ಬಿಳೋದು ಹೋಗದು ಹನಿ ಹನಿ ಬಿಳೋದು ಹೋಗೋದು.
ಬರೇ ಗಾಳಿ ಧೂಳೀ ಅದೆನು ಬರೆ ಗಾಳಿ ಧೂಳಿ ಅದೇನು.
ಹ್ಮ
ನಮ ಕಡಿ ರೇ ಬರೆ ಗಾಳಿ ಬೀಸಾತು ನೋಡ್. ನಮ್ ಕಡಿ ಬರ ಗಾಳಿನೇ ಬೀಸೋತ ಮಳೀನೆ ಬರಲ್
ಹೌದು ಎಲ್ಲ ಕಡೆ ಹಂಗೆ ನೋಡ್ದೀಯ.
ಏನ್ ಮಾಡತ್ತಿ?
ಏನಿಲ್ಲವಾಕ್ಕ ಮನ್ಯಾಗೆ ಕೂತಿದ್ದೆ ಮ ಟ್ಟದಾಗ ಹಲೋ
ಮಾಮಾರ್ಕ
ಹಲೋ
ಹ ಹೋಮರ್ ಮಾಡಿದೆನ ಅಂದೆ ಅ ಹೋಮರ್ಕ
ಹಾ ಮಾಡಿ ನವ ನಿನ್ನೆನೆ ಮುಗಸಿನಿ ಇವತ್ ಮಾತಾಡ್ಬೇಕಂತ ಹೇಳಿ ಹ್ಮ್ ಮನ್ಸ ಬರಲ್ಲ ಅದಕ್ ಹಚ್ಚಿ ಮಾತಾಡ್ಬೇಕತ್ ಹೇಳಿ ಮುಗ್ಸಿನಿ
ಹೌದೌದು
ಹ್ಮ್
ಮತ್ತೇನ್ ನಡೆದ
ನಂದೇನಲ್ ಪಾರೋಕಗೈದು ಹಚ್ತೇನಲ್ಲ
ಹ್ಮ್
ನಿಷು ಎಕ್ಕಾಗ
ಮರ್ಚಿಲು ಬ ನವಚಾರೆ
ಹಚ್ಚಿಲ್ಲಾ
ಹ್ಮ್
ಹ್ಮ್ ಹ್ಮ್
ಹ ಏನ್ ಮಾಡತಿ
ನಾನೇ ಹಚ್ಬೇಕಕ್ ಅನ್ಕೊಂಡಿದ ನಿಶಕ್ಂಬಲ್ ಟ್ಯೂಷನ್ ಬರ್ತಾರೆ ಹುಡುಗೂರು
ಹ್ಮ್
ಅದು ಕಚ್ಚೇಲ್ಲ
ಹೌಹೌದು
ಹ್ಮ್ ಹಾಗ ಟ್ಯೂಷನ್ ಅಂದ ಹೇಳತಳದ ಅಕ್ಕ ಬಿಜಿ ಇರ್ತಾನೆ ಹೇಳಿ ಸಪ್ಪ
ಹ ಮತ್ತೆ ನಿಮ್ ಕಡೆದ ಹೇಳ್ಬೇಕು ಸಮಾಚಾರಸೊ ಏನ್ ನಡದಾವೆ
ಕವಾ
ಬಟ್ ಈಗ ಸೇಲ್ ನಡ್ದ ಅಕ್ಕ ಏನು ಹಬ್ಬ ಇದ ಇಲ್ಲಲ್ಲ ಅದಕ್ಕಂದ
ಅಂದ್ರೆ ಅದಾವಿ ನಡೀತಾ ಅಂದೆ
ಹ್ಮ್ ಒಬ್ಬೊಬ್ಬರು ತೋತಾರ್ತ ನಡಬಕ ತಗೊಂಡಿಡ್ತಾರ ಒಬ್ಬೊಬ್ರು ಕಾಯ ಶ ಸೊಬಧುವನ್ನು
ಮರುಸೀ ಮದುವೆಯಾವ ಇನವಾ
ಹ್ಮ್ ನಮ್ಮ್ ಕಡೆ ಏನಲೆ ನ ಮದ್ವೇರು ಮುಗ್ದು ನಂಬದು ಅವೆ ಮೇದಾಗಿ ಮುಗಿತೋ
ಹೌದು
ಈ ತಿಂಗಳು ಏನನ ಇರ್ಲ ಬಲ್ ಜಾಸ್ತಿ ಫಂಕ್ಷನ್ಸ್
ಹ
ನಡೀತು ತೋಕದ ಮತ್ತೆ ಏನಿಲ್ಲ ನ ಹಿಂದೆ ಹಸ ಸ ಹೊಸ ಸಮಾಚಾರಗಳು ಕೇಳ್ಬೇಕು
ಮತ್ತು ನಮ್ದೇನಿಲ್ಲ ನಿಮಾನ್
ಹ್ಮ್
ಹ್ಮ
ಎರ್ ಹೊಸ ಹ ಎಏನು ಬಂದ ಹೊಸ ಏನ್ ಡ್ರೆಸ್ ಜೀನ್ಸ್ ನಿಮಲ್ಲಿ ಯ ಮಾಡ್ತಿರಕ್ಕ
ಏನ್ ಕೇಳ್ಬೇಕವ ನಾನು ಏನ್ ಕೇಳಿಲ್ಲ ಎಲ್ಲಾ ಬೇರೆವರ ಹತ್ರ
ಹ್ಮ್ ರೇಟ್ ನಿಮ್ಗೂ ಅಷ್ಟು ಬರ್ತಿಿಲ್ಲ ಅಕ
ಹ್ಮ್
ನೀನು ಜಾಸ್ತಿ ಹೋಗಲ್ಲಲ್ಲ ಗೊತ್ತರ್ಲಾ
ಹ್ಮ
ಓ ಮಾಲ್ ಹಿಂಗ್ ಗಾಡಿಯಾಗ ಹಾಕೊಂಡ್ ಬಂದ್ರೆ ಸ್ವಲ್ಪ ರೇಟ್ ಗೊತ್ತಿರ್ತದದು
ಹೌ
ಹ್ಮ್ ಚನ್ನ ಚಿನ್ನಂದಮ ಸೌಂಡ್ ಐ ಕೆಸವಾಲ್ತ
ಅಭ್ಯಾಸ ಮಾಡತ್ತಾರ ನೋಡ
ಹ್ಮ್ ಹ್ಮ ಮನಗ ಇನ್ನ್ ಲಏಟ್ ಮಾಡ ಹತರ ಏನಕ್ಕ
ಹ್ಮ್ ಲೇಟ್ ಮಾಡಬುದು
ಅವ್ರಿಬ್ರು ಇರ್ತಾರಲ್ಲಾ ಲೇಟ್ ಮಾಡ್ರ ಭ ನಡೀತು
ಹ್ಮ್
ಹ್ಮ್ ಚಂತನಾ ಇದೇನು ಅ ದಾನ್ ನೀ ದಾನ್
ಹ್ಮ್ ಹ್ಮ್
ಹ್ಮ ಆಯ್ತ್ ಮನ ಚಿಕ್ಕೋಳಿದ್ ಅಂದ್ರ ದಾನ್ಲಿ ಇರ್ತದೆ ಬಿಡು ಹ್ಮ್
ಕಚ್ಚಡ ಕಚ್ಚಡತ ಚ ಅಮಂತ
ಅವ್ರ ಸಂಗಟ್ ನೀನು ಅಂತಕ್ನ ಇದ್ದಿ ಬಿಡುವ ನೀ ಏನು ಬಾರಿ ಸೈಲೆಂಟ್ ಮನ್ಸಾಳು
ಹ್ಮ
ನೀ ಯಾವ್ರಕಿ ತ ಓಡಾಳಿದಿ ನಿಂಗೆ ಯಾರ್ದು ನಿಂಗ ಯಾರ್ ದೊಡ್ಡವ ನಿಂಗ್ ದೊಡ್ಡಕ್ಕಿದ್ದ್ಯಾ ಕೋಣ ಯಾರ ನಳ ಏ ನಂಗೆ ಇರ್ಬೇಕು ಅಂದ್ರೆ ಬಿ ಚಾವ ಬಾಳ ಇದ್ದೀವ ನೀ ಹೇಳಕ್ಲೇನ್ ಏನೆಂದೇನು
ಹ್ಮ್
ಇನ್ನ ಚಿನ್ನಿತ್ ಚಿನ್ನನೆ ಬೇಕಕ್ ಅನ್ನಸ್ ಅಪ್ಪತಿಗೆ ಯೋಚ್ನೆ ಮಾಡ್ರಿ
ಹ್ಮ್ ಹ್ಮ್
ಹ್ಮ್ ಆ ಚಾ ವಿದಿ ಆ ಚಾ ಎಏ ಚಾ ವಿದಿ ಆ ಚಾ ಕುಡತಿ ಹ ಈಗ ದುಕಾನ್ದಾಗಿದ್ದೀಚಾ ಹೌ
ಚಗ ನನ್ನ
ಎ ದದುಕಾನದ ಕುೂಡ ನೀ
ಹ್ಮ್ ಮಾಡ್ಕೊಂಬಂದ ಕುಡುದನ
ಅಲ್ಲಿದ ಮನೀ ಮಾಡ್ಕೊಂಡ್ ಬರ್ತಿ
ಹ್ಮ್
ಹ್ಮ್ ಹ್ಮ್ ನಾಡತ ತ ಹಂಗತ್ರ
ಹ್ಮ
ಸಂಂದೀಪ ಮಿನನ್ ಪಿಸ್ ದದುಕಾನ
ಇಲ್ಲ ಈ ಮಾಮ ಊರಿಗೆ ಹೋಗ್ಯಾರ
ಹ್ಮ್ ಹ್ಮ್
ಹ್ಮ್
ಹ್ಮ್ ನಡಿತು ನ ದೇನ ಆಯ್ತ
ಹ್ಮ
ದುಗಂದಾಗ ಚಂದ ಬಂದ ಅಂದ್ರೆ ಬಿ ಬೇಸರ ಆತದ
ಹೌದು
ಹ ಮ್ಯಾಗಿನ್ ತೆಗಿಬೇಕಾದ ತೋರ್ಸಿದರ್ ಸ ಅವ್ರದ ಕಿರಿಕಿರಿ ಕೇಳೇ ಬಾರಬದು
ಹ್ಮ್ ಅದ್ರ ಒಂದ್ ತೆಗಿ ಅಂದ್ರೆ ನೂರ್ ತೆಗಿಬೇಕು
ಅದು ಒಂದ್ ನೋಡಿ ನಿಂ ಇಷ್ಟಪಟ್ಟು ಇದೇ ರೀತಿ ತೆಗಿಯನಲ್ಲ ತೀರ ಹರ ಇಟ್ಕೋತಾರೋರು ಒಂದ ಒಬ್ಬೊಬ್ರು ಆ ಟರರ್ಕ ಒಂದ್ರೆ ತೊಗೊಂಡು ಹೋಗಲ್ಲ ಹಂಗಗೆ ಹೋಗ್ತಾರ
ಇಲ್ಲಿಲ್ಲ
ನಿಮ್ ಬಾಲಿ ತೋಗೊಥರ
ಇಲ್ಲ
ತೊಳಲಿಲ್ಲ
ತಗೊಂಡ್ ಹೋಗ್ತಾರ ಬಿಡು ಆಮೇಲೆ ಬತ್ ಒಂದ್ ಬೇಕಂದ್ರೆ ನೂರ್ ತಗಸ್ತಾರ
ಹ್ಮ್ ಬ್ಯಸ್ರ ಅಪ್ಪಾ ಅದ್ರ ಕಲರ್ಸಿವ್ಯವು ಅಂದ್ರ ಬಿ ಇಲ್ರಿ ನೋಣಂತ ಈರಿನ್ ಎತ್ತಾರ ಅವರು
ಹ್ಮ್
ತಗ್ದ್ಮೇ ಒಂದೇ ಬಿಚ್ಚಲ್ಲ ಇಷ್ಟು ಬಿಚ್ಚ
ಎಲ್ಲಾ ಬಿಚ್ಚಿ ಇಟ್ಟು ಹೋಗ್ಬಡುದು
ಕರೆ ಹ ಬಾಳ ಅದ ಧಾಧಲಿ ಅದಕ್ಕೆ ಏನ್ ಕೆಲ್ಸ ಮಾಡ್ಬೇಕ ಇವ ತಗದ ಇಡೋದಂದ್ರೆ ಸಾಕತದ
ಬಾಳ ಅದೇ ಒಜ್ಜುರಿತುನು
ಹ್ಮ್ ಹ್ಮ್ ಹ್ಮ್ ಮತ್ತ
ಏನ್ಡದದ ಅಡಿ ಏನ್ ಮಾಡ್ಬೇಕ ರಾತ್ರಿ
ಇವತ್ ರಾತ್ರಿ ಏನ್ ಮಾಡ್ಬೇಕ ಆಲೂ ಭಾತ್ ನಿನ್ನೆ ಮಾಡಿದ್ವಿ ಇವತ್ ಏನ್ ಮಾಡ್ಬೇಕ ರ್ರೈಸ್ ಅದ ಆದದ್ರ ನೀನ್ ತ ಮಾಡ ಅಲ್ಲ ಬತ್ತ ನಾವ್ ಹಿಂಗ ಯಾರ್ ರೀತಿ ಮಾಡ್ತಾರ
ಎಂಗ
ಒಂದ್ ರೀತಿ ಅಂದ್ರೆ ಅನ್ನ ಹಿಂಗ ಮಾಡಕೊಂಬ ಚಲೋಕಿದ್ದು ಉದುೂರ್ ಮಾಡ್ಕ ಕೊಂಡು ಕಡಗ ಹಿಂಗ ಹರಾಕಿ ಇಟ್ಟು ವೈಟ್ ರೈಸಾ ಆಮೇಲೆ ಆಲೂಗಡೆ ಕುಚ್ಕೊಂಬಲ್ ಕಡಗೆ
ಹ್ಮ್
ಕುದಸ್ಕೊಂಡು ಅವೆಲ್ಲಾ ಹಿಂಗ ಉದುರ್ ಒಡದು ಸ್ಮ್ಯಾಶ್ ಮಾಡಿ ಗಿಡದ ಆಲೂಗಡ್ಡಗ್ ಭ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಖಾರ ಉಪ್ಪ ಗ ಎಲಿ ದಾಲ್ಚಿನಿ ಲವಂಗ ಇದದು ಇರ್ತಲ್ಲ ಅವು ಹಾಕಿ ಉಳಾಗಡ್ಡಿ ಉಟ್ಟೋಳಿ
ಹ್ಮ್
ಟಮಾಟೊ ಹಾಕಿ ಪಾಣೆ ಹೊಡೋದು ಆಮೇಲೆ ಆಲೂಗಡ್ಡಿ ಹಾಕದು ಆಮೇಲೆ ಅನ್ನ ಹಾಕದು ಖಾರೋಪ ಇಟ್ಬೇಕಷ್ಟ್ ನೋಡ್ಕೊಂಡು ಕರಬೇವು ಕೊತ್ತಂಬ್ರಿ ಮ್ಯಾಗ್ ಉದರ್ಸ್ಬೇಕು ಮಾಡದ ಆದ್ರೂ ಕೂಡ ಮಜ್ಜಗೆ ಮಜಗಿ ಚಟ್ನಿ ಮಾಡೋದು ಹ್ಮ ಮಜ್ಜಗಿ ಸಣ್ಣ ಈರುಳ್ಳಿ ವಳಗ್ ಪಾನಿಪುರ ಅಂಡ್ಯಾಗ್ ಗೋಳಲ್ಲ ಅಂಗೋಳಿ ಕಾರಾ ಉಪ್ಪ ಮತನ್ಕ ಪುಠಾನಿ ಹಿಟ್ ಹಚ್ಚದ್ ಅದಕ್ ಮಜ್ಗಿ ಬಕುಳಿ ತಿಳಿ ಮಾಡೋದ ಗಟ್ಟೆ ಎಲ್ಲಾ ಇ ಮಾಡಾರಿ ಜೀರ್ಗಿ ಪುಡಿ ಇತ್ತಂದ್ರೆ ಹಾಕೋದು
ಹ್ಮ್
ಇದ್ದಿದ್ದಿಲ್ಲ ಅಂದ್ರರು ಬಿ ನಡೀತ ಹಂಗೇನ ಬೇಕೆ ಅಂತಿಲ್ಲ ಅದರ್ ಗುಡ ಮಸ್ತ್ ಆಗ್ತದ
ಹೌದೌದು
ಒಂದಂದ್ರ ಈಗ ಈಗ ಮಸಾಲೆ ರೈಸ್ ಮಾಡಲ್ಲ ಹಂಗ ಆಲೂಗಡ್ಡಿ ಜಾಸ್ತಿ ಹಾಕಿ ಮಾಡ್ ಇತಾರ ಅದು ಬಿ ಆಲೂರ ಬಾತಿ ಇರ್ತಾರ ತರಮ್ ತಡಿ
ಹಾಲುಬಾತ್
ಹ್ಮ್ ಈ ಕಡೆ ಜಾ ಜಾಸ್ತಿ ಅದೇ ಫೇಮಸ್ ಇದ್ದಾಗ ಮಾಡ್ತಾರ
ಹೌದು ಅಕಡೆ ನಿಮ್ ಕಡೆ ಬಾ ಫೇಮಸ್ ಅಲುಬತ್
ಹ್ಮ್ ಪ್ರತಿಯೊಬ್ಬರು ಹಟ್ಟೆಲ್ ಕೋದ್ರೆ ಬರಿ ಆಲುಬತ್ತ ತರ್ತಾರೆ ನಂಬಲಿ ಮಂದಿ
ಹ್ಮ
ಕರೆ ಹೇಳ್ತೀನಿ ಅಂದ್ರ ಸಾಕತ್ ಮನೆ ಮಾಡ್ಕೊಂಡು ಉಳಗ್ಕ್ ಬರ್ಲಾ ಏನ್ ಮಾಡಕ್ ಬರ್ಲ ಅದು ಮಾಡ್ಕ್ ತೋೊಂಡ್ ಊಟ ಚಿತ್ರಾನ್ನ ನಾಯನ ನಾ ಏನ್ ಮಾಡ್ತೀನ್ ಗೊತ್ತು ಹಿಂಗ ಇಡ್ಲಿ ತೋತೀನಿ ಯಾಕಂದ್ರ ಇಡ್ಲಿ ತಿನಲ್ಲಾ ಬರೇ ವಡಾಪಾವ್ ತಿನೋದು ಅದರ ಪಾಲಿಂದ
ಹ್ಮ ಹಾ
ಬರ ವಡಾ ತಿತಿನ್ನ ಇಡ್ಲಿ ತಿನ್ನಲ್ಲ ಇಡ್ಲಿ ಮನ್ಯ ಮಾಡ್ಬೋದ್ಲಾ
ಹೌದು
ಮಾಡೋಕ್ ಬರ್ಲಂತ ಪದಾರ್ಥ ತಿನ್ಬೇಕ ಮ ಸ್ವಪ್ನಾ ಆಕರೆ ಬ ಪುರಿ
ಅಕೆ ಪುರಿ ತಿಂತಾಳ
ಹ್ಮ್ ಆಳಂದಪುರಿ ಬಾರಿ ಇರ್ತದ ಅಲ್ಲಿ ಅವರ ಊರಗ್ ಫೇಮಸ್